ಹಲೋ ಬ್ರೊ, ಹಲೋ ಏನ್ ಮಾರ್ಕಟಿ ಬ್ರೊ
ಹ ಹೊಲ್ದಾಗ ಏನ್ ಬಿತ್ತರ್ ಬ್ರೊ
ಅವಂತಾರೆ ಅಚ್ಚ ನಿವ್ ಏನ್ ಬಿತ್ತಿರಿ
ಹೌದೇನ್ರಿ ನಾವ್ ಏನಲ್ರೀ ನಾವ್ ಪಪ್ಪಾಯಿ ಬಾಳೆ ಹಣ್ಣು ಮಾಡಾರವ್ರೀ
ಹೌದ ಬ್ರೊ
ಹಾ ನಿಮ್ ಎತ್ಗೆಲ್ ಹೆಸ್ ಬ್ರೊ
ನಿಮ್ದ್ರ
ನಮದ್ರೆ ಇದ್ ಬ್ರೊ
ಹೌದಾ ಬ್ರೊ
ಹಾಂ ಬ್ರೊ ಏನ್ ಹೇಳಿ ಬ್ರೊ
ಏನರ್ದು ನೋಡ್ರಿ ಬ್ರೊ ನಿಮ್ದೇ
ನಮ್ದೇನಿಲ್ಲ ರಿ ಬ್ರೊ ಹಾ ಏನ್ ನಡ್ದ ತಮಶೆ ಏನ್ ಮಾಡ್ದ ಬ್ರೊ
ಎನ್ ಏನಿಲ್ಲ
ನಾಷ್ಟು ಮಳೆ ನ ಮಾತಾಡ್ ಮಾತಾಆಡ್ ಕುಂತಿನಿ ಹ ನಮಪ್ಪ ಆಟ ಮಾಡಿದ್ದೀನಿ ನೋಡ್ದ ಮಾತಾಡ ಹೆಲೋ
ಅಲ್ಲ
ಹಲೋ ಏನ್ಡ್ದು ಬ್ರೊ ಹಲೋ
ಹ್ಮ ಅಯವಾಗ ಬುಳಸಕ್ ನಿಮ್ದ
ಯಾರ್ ಬ್ರೊ ಬೋಸಗತ್ತಿನಂತ ಅಂತಾನಲ
ಏನ್ ಬ್ರೊ
ಯಾರ ಬೋರ್ಸ್ಗತ್ತಾರ ಅಂತ ಅಂತಾರಲ್ಲ
ಹಾ ನಿಖಿಲೆ ಹಲೋ ಏನ್ ಬ್ರೊ ಊಟ ಆಯಿತ್ತು ಬ್ರೊ ನಿಮ್ದು
ನಮ್ದು ಆಯ್ತು ಬ್ರೋ
ಏ ಹದ ನ ಯಾರಿ ಕ ಬಂಬ ಏನಿಲ್ಲ ರಿ ಸ್ವಲ್ಪ ಸೌತ್ ಕ ಒಬ್ಬತಿದ್ರು ಸೌತ್ ಕ ಯಾರಾಗತಿದ್ರರು
ಹ ಬ್ರೋ ನಮ ದೋಸ್ತ್ ಬಂದಿಲ್ಲ ಬಂದಿಿಲ್ಲಂದ್ರ ತ ಹು
ಅಂಗ ಯಾವುದೇ ಲೀ ಮಾಡ್ ಮಂಡ್ಸಂತ ಅಂತ ಲೀ
ಅಲೋ
ಯಾರ್ ಬ್ರೋ ಅಡ್ಸತನಂತಲ್ರಿ
ಬ್ರೋ ಅವ ಸೈದಾ
ಅಲ್ಲೊ ಬ್ರೋ ಯಾರವ್ರು ಮಾತಾಡೋರು ಅವ್ರ ಕೈ ಕೊಡ್ರಿ
ನಾಳೆ
ಯಾಕ ರೀ ತಿಂಡಿ ಹೆಚ್ಚಿಗೆಂಟ
ಹಲೋ ಹಲೋ
ಹಲೋ
ಹೆಲೋ ಬ್ರೋ
ಹ ಅಲೋ
ಸುಖಲ್ಲ ರಕ್ಕಾ ಕಥ ಹ
ಮ ಇಲ್ಲಿ ಸ್ವಲ್ಪ ನಾಯಿ ನಾ
ಇಲ್ಲಿ ಥಾ ಫೋನ್ ಥಾ ಹಲೋ ಬ್ರೋ
ಹೆಲೋ ಬ್ರೋ
ಹೌ ಆರ್ ಯು ಹೌ ಆರ್ ಯು ಹೆಲೋ ಬ್ರೋ
ಹೆಲೋ ಬ್ರೋ ಹೇಗ್ ನಡದ ದ ಸಮಸ್ಯೆ
ಏನಲ್ ಬ್ರೋ ಯಾವ ಊರ ಹಚ್ಚಿರ್ ಸಾಲಿ ಅಲೋ ನಾ ಬೆಂಗ್ಳೂರು ಹಚ್ಚಿನಿ ನೋಡ್ ಬ್ರೋ
ಯಾವ ಊರು
ಹಲೋ ಬ್ರೋ
ಹೆಲೋ ಬ್ರೋ
ಹಾ ನಾವ್ ಬೆಂಗ್ಳೂರ್ ಹಚ್ಚಿನೀ ನೋಡ್ರಿ ಬ್ರೋ
ವಾಟ್ ಇಸ್ ಯುವರ್ ನೇಮ್
ಯಾರ ಅವ ಹೋದ್ರ ಅವ ಆತಿನ ಜೀವ ನಮ್ಮ ಅಂತ
ಏ, ಇವ, ಸೈದು, ಸೈದ್ಯಾ. ..
ಹೇ, ಯಾರು, ಸೈದ್ಯ್ರಿ, ಏನಾರ್ದಿಬ್ರರು, ಊಟ, ತಿಂಡಿ ಆಯ್ತಾ! ..
ಆಯ್ತು, ಆಯ್ತಾ, ಮುಂಡೆ. ..
ನಮ್ದು ಟೀ ನಿಮ್ ಟೀ ಆಯ್ತಾ
ಆಯ್ತು ನಿಮ್ದ
ನಮ್ದು ಆಯ್ತು ನೋಡ್ ಬ್ರೋ
ಆಯ್ತು
ನೀವ ಯಾವ ಕೆಲ್ಸ ಮಾಡ್ತರಿ ಬ್ರೋ ಅಲ ಯಾ ಕೆಲ್ಸ ನೀವ ಯಾವ ಕೆಲ್ಸ ಮಾಡ್ತರಿ ಬ್ರೋ
ಶಾಲೆ ಓದ್ತೀವಿ ಬ್ರೋ
ನಾವ್ ರಿ ನಾವ್ ಡೆಲಿವರಿ ಮಾಡ್ತಿವಿ ರಿ
ಆ
ಡೆಲಿವರಿ, ಡೆಲಿವರಿ, ರಿ. ..
ಡೆಲಿವರಿ, ಮಾಡ್ರಿ ಆದರೆ, ನಾ ಗ್ಯಾರೇಜ್ ಮಾಡ್ತವರುಬ್ರು. ..
ಅವರಿಬ್ಬರು. .. ಈ, ಯ, ಯಾ, ಯ, ಯಾರು, ಯಾರಾರಿ. ..
ನಮ್ಧು, ಬೂದ್ನೂರ್. ..
ಅಲ್ಲ, ರೀ! ಇದು, ಬಿಡುಲುರಿನಿ ಅ, ಶಾಲೆ, ಎಸ್ಟನೆ, ಕ್ಲಾಸ್ಬ್ರೋ. ...
ಬ್ರೋ, ನಾವು ನಾಕ್ಬೇಕಲಸ್! ಬ್ರೋ, ನೀವು. ..
ನಾವು, ನಾವಂದ್ರ, ಹತ್ತನೇ, ಕ್ಲಾಸ್ ನೋಡುಬ್ರೋ. ..
ಏನುಬ್ರೋ! ..
ಎಂಟನೇ ಕ್ಲಾಸ್ಗೆ, ಶಾಲೆ ಬಿಟ್ಟವಿ, ಬ್ರೋ. ..
ಬ್ರೋ, ಇಡ್ಯಾಗಿ, ನೀವು, ಆರನೇ, ಕ್ಲಾಸ್, ಇದೀರಿ, ಬ್ರೋ. ..
ನಾವ್, ಇವಾಗ ನೋಡಿ ಬ್ರೋ. ..
ನಾವು, ನಾಕನೇ ಕ್ಲಾಸ್ ಕರೆಕ್ಟ್, ನೀವಿಬ್ರು. ..
ಅವು, ನಾವು, ಆರನೇ, ಕ್ಲಾಸ್ ಇದೀವಿ, ಬ್ರೋ, ಏನ್ ಮಾಡ್ತಾರಿ, ಬ್ರೋ? ..
ಏನಿಲ್ಲ, ನೋಡ್ರಿ, ಬ್ರೋ ನಿಮ್ದು? ..
ನಿಮ್ದೇನ್, ಚಲೋ, ರೀ ಜೀವನ. ..
ಊಟಯ್ತಾ? ..
ಊಟ, ಆಯ್ತ್, ನೋಡುಬ್ರೋ, ನಿಮ್ಧುಏನು, ಚಲೋ ನೋಡ್ರಿ ಜೀವನ, ಆರಾಮ್ರಿ, ನಿಮ್ದು. ..
ನಿಮ್ದೇನು, ಚಲೋ, ಇಲ್ಲ ಅನ್ರಿ, ಬ್ರೋ. ..
ಹಲೋ ಏನ್ರೀ. ..
ನಿಮ್ದು ಚಲೋ ಇಲ್ಲ ಬ್ರೋ. ..
ಚಾಲೂ ಇಲ್ಲಾ ರಿ ಬ್ರೋ. ..
ಬಿದ್ದು, ಸತ್ತೋಗ್ರೋ, ಸಾವಿರೋ, ಬಿದ್ದು ಸತ್ತೋಗ್ರು, ಸರೋ. ..
ಅಲ್ಲಾ, ನಿಮ್ಧೆ, ಆರಾಮಿ, ಹೆ. .. ಹ್, ಜಗಳ, ಆಡಿದ್ರೆ, ರೊಕ್ಕ ಬರ್ತಾವಲ. ..
ಆ, ನಲುಕು, ನಾಲ್ಕರ, ಏನು ಬ್ರೋ? ..
ನಿಮ್ಮಂತ, ಹಿಂದೆ ಫೋನಲ್ಲಿ, ಮಾತಾಡಿ ಕೇಳಿಸ್ತಾಯಿದೇ ಬ್ರೋ! .. ನಮ್ದೇನು ಬ್ರೋ. ..
ಸರ್ ಇದಕ್ಕೆ, ಸತ್ತನು, ಬಿಡಿ ಒಬ್ಬರು. ..
ಬ್ರೋ, ನಮ್ಮ, ರಾಯಚಿಯಲು, ಬ್ರೋ, ಸಾಯಕೆ ಬ್ರೋ. .
ಬ್ರೋ, ಇಲ್ಲಿ. .. ಇಲ್ಲೊಂದು, ಬಾವಿಯದೆ, ಇಲ್ಲಿ, ಬಂದು, ಸಾತುಬಿಡೀ ಇಲ್ಲಿ. ..
ಆದರೆ ಯಾವುದಾದರೂ, ಇಬ್ಬರು, ಬಾ, ಇಲ್ಲಿ? ..
ನಮ್ದೇ, ಅದು ನಮ್ದು, ನಮ್ದು, ಮೋರಪ್ಪಂದು ಕಟಿಂಗ್. .. ..
ಅವ್ರದು, ಬ್ರೋ ಅವ್ರದ ಬೈತಾರ! ಸ, ಸತ್ರ ಬೈತಾರೆ, ಬ್ರೋ? ..
ಯಾರು ಬೇಡ! ಬ್ರೋ ನೀವು ಬರ್ರಿ? ..
ಬ್ರನ್ತ್ರ ಇರ ಎನ್ರ ಮಕ್ಳ ಬರ
ಏ ಅಪ್ಪನ್ ಪಟೇಲ್ ಮಾತಾಡ ನೋಡ್ಬ
ಹ ಮು ಕೊರರಿಿಬ್ರು ಸ್ವಲ್ಪ ತಡಿರಿ ಬ್ರೋ. ..
ದಾವದ್, ರೆಡ್ಡಿ ಅವರು, ಹೇಳ್ರಿ, ಬ್ರೋ. ...
ಏ, ರೊಕ್ಕ ಇತ್ತ ತಲೆ ಮಾತಾಡಬೇಡ! ಬ್ರೋ, ಬ್ರೋ, ಅಂತ, ಮಾತಾಡು, ಅಲ್ವ ಬ್ರೋ. ..
ಹಲೋ ಬ್ರೋ! ..
ಹಾ ಹೇಳಿ ಬ್ರೋ! ಒಳದಾಗ ಏನು ಬಿದ್ದಿದ್ದೀರಿ ಬ್ರೋ. .. ಹೇ, ನೀವು, ಹೊಲಧ್ಗ, ಏನು, ಬಿತಿರಿ, ಬ್ರೋ? ..
ಅಲ್ಲಬ್ರೋ. ..
ಹಾ, ಹೊಲ್ದೇ, ಸ್ವಲ್ಪ ಹೊತ್ತು, ಅಲ್ಲಿ ಮಾತಾಡ್ತಿದೀರಿ, ಅಲ್ಲ ಬ್ರೋ. ..
ಹೇಳಿಬ್ರೋ? ..
ನೀವ್ ಆಫರ್ ಪತಿಲ್ಲ ಮಾತಾಡ ಕೂಟ್ಟಿದ್ದೀರ ಅಲ್ರಿಬ್ರು
ಇಲ್ಲ ಬ್ರ ಮಹಬೂಬ್
ಬಬ ಇಬ್ರು ಇ ನಾಲ್ಕ ಯಾವ್ಯಾವೀಚರ್
ನಮ ರೇಶ್ಮಾಟಚಾರ್ ಆ ಟಿಚರ್ ಮಾಸರ್ ಸದ ಿಚರ್
ಹ ಯಾವ್ದಾವ್ದ ಅವ್ರಿ ಬುಕ್್ರಿ
ನಿಮ್ಮ ನೀವು ನಿಮಗೆ ಯಾರಾರು ತೊತಾರೀ
ನಮಗ್ರಿ ಶ್ವೇತಾ ಪಶತ್ ಮಾಯಸಲ್ರರಿ
ನಿಮ್ ಕ್ಲಾ ಮ್ಯಾತ್ಸ್ವರೆ ಬರಲ್ರರಿ
ನಮ ಫಸ್ಟ್ ಇರ್ ಹಾಗಗ್ಯಾರೀ ಇಂಗ್ಲೀಷ ರೀ
ಆರ ಕ್ಲಾಸ್ ಅದಾ
ಹನ್ರಿಬ್ರು
ಬೋ ಸುಮೀರ್ ರೋ್ ಬೋ
ಪಾಠ
ಪಾಠಾರ ಮಸ್ತ್ ಹದ
ಹಾ ರೀ ಯಾವ್ದಾದ್ರಿ ಮೈೆ ಸರ್ಪಿೀ ಮೆಸರ್ಪಿ ಮಯಸರ್ ಪೀಡ ಅವೋಗಾದ್ರಿ
ಊಟ ಆನಬ್ರು
ಹಊಟ ಏನ್ ಏನ್ ಮಾಡ್ತಿದ್ದಾನೆ ಶಾಲೆಗೆ ಏಳ್ ಮಾಡ್ತಾರ ತಿಂಡಿ
ಆ
ಇಲ್ಲಿ ಮಾಡಡ್ತಾರ ಸಾರ ಎಲ್ಲ
ಏನು ಬ್ರ
ಕಾಲ ವಚ್ಚಿತ್ರನು
ಹ ಬ್ರೋ
ಹಾ ಹ ಹ ಆಐಬ್ರೋ
ಹಬರ
ಯಾಕ ದೌಲ್ಸಬಕ್ ಕಳ್ಸಿಲ್ಲ ಅಲ್ರರಿ ಪುರಾ
ಏನ್ರೀ
ಯಾಕತ್ೌಲ್ಸಬಕ್ ಕಾಯಸೀರಲ್ರಿಬ್ರು
ನಾವು್ ಕಾಲೇಜ
ಅವನ ಬಂದ ಏನ್ರಿಬ್ರಾ
ಹ ರಬ್ಬರಾ ಕ ಗಾಯಕ ಸ ಬಲ್ಫೋನ್ ಬ್ರೋ ಅವ್ ಕ್ಯೆ ಸ್ವಲ್ಪ ಫೋನ್ ಕೊಡ್ರಿ
ಹ ಬ ಬ್ರೋ
ಹಲೋ ಬ್ರೋ
ಏನು ಬ್ರೋ ನೀನ ಕಳ್ಸಿಲ್ವ ಬ್ರೋ
ಅದು ಕೊಡ್ತನ ಮಗಲೆೇ
ಅಲ ಬ್ರೋ ಲ್ ನಡ್ದ ಬ್ರ ಬಸ್ ಮಾತ್ ಮಾಡ ಬ್ರ ಬಸ್ ಮಸ್ಕಾರ
ಹಬ್ರ
ಬಸ್ವಂತ್ದ
ನಾ ನಾಯಲ್ ಮಾಡಡ ಪ್ರ
ಆಯಬ್ರೋ ಏನ್ ಮಾಡಡ್ತದೆ ಸಮಸ್ಯ
ಎ ತು
ಯಾರು ಅವತ್ರ
ಇದು ಅಪ್ಪಾನ್ ಪಟೇಲ್
ಹ ಸ್ನ್ಪಚಲ್ರಿ
ಅಪ್ಪೆಲ್ಲ
ಮುಂಜೆ ಎಲ್ಲ ಎಷ್ಟು ಗೋತಿರಿ ಸಾಲಿ
ಹಲೋ ಬ್ರೋ
ಯಾಕ್ರೀ ತವರಿಲ್ಲ ನಿಮ ಕಡೆ
ಎಲ್ಲ ಬ್ರೋ ಶಬಾಷ್ ಬೀರಾ ಶಬಾಷ್ ಸುಕ
ಅಲ ನಿಮ ಕೇರೆ ತಾವರ್ ಗೊತ್ತಿಲ್ಲ ಅನ್ರಿ
ಆ
ನಿಮ್ ಕರ
ಆಯ್ತಳಬ್ರ ಹೇಳು ಬ್ರೋ
ಅಲ್ಲ
ಹ
ಮನೆಗರ ಎಲ್ಲಿ
ಇಲ್ಲಿ ಇದ್ರ ಇದ್ರ ಬಲ್ರಿ ಮೂರಪ್ಪ ಅಂಗಡಿ ಬಲ್ರಿ ಕಷ್ಟ
ಇದುಳ ಸ್ವಲ್ಪಿಕಾರ್ ಬರ್ರಿ ಗದ್ರದಾಗ್ರಿ
ಆ
ಈರ್ ಬಾರಿ ಕೊಳತಿರಿ ಪುರಾ
ಹೇಳು ಬ್ರೋ
ಬ್ರೋ ಈ ಚಿಕನ್ ತಿಂದಿ ಬ್ರೋ
ಎಂದ ಬ್ರೋ ನೀವು ಬ್ರೋ
ಹಾ ತಿಂಡಿ ಬ್ರೋ ನಿಮ್ದೇ ಆರಾಮ್ರ
ಎಂದ.
ಹಂಗೇನಿಯಾ
ಹ ಬ ಅಲ್ಲಹಲೋ. ಯಾರ್ದಷಗ ಏ ಸುಮ್ರ ಯಾರ್ದು ಮಾತಾಡಂತಿಲ್ಲ ಹ ದಾ ಹಲ ಬೋ ಏನ್ ಮಾಡಕತಿ ಬ್ರೋ ಒಮ ಒಂದ್ ತಾಸ ಮಾತಾಡಿದ ಸಾವರ್ ಸತ ಹಲ ಬ್ರೋ
ಹಲೋ ಬ್ರೋ ಕ ನಮ್ ಮಾತಾಡದು್ದಾಳು ಹಲೋ ಬ್ರೋ ಮಾತಾ ಮಾತಾಡ್ ಮಾತಾಡ್ಸಲ
ನ ಹಲೋ
ಹಲೋ
ಬಾಲ ಉಸ್ತೂಲಿ ಕಡವಾ
ಏನ್ ನಡ ಮಾತಾಡ್ ಆ್ರ
ಬ್ರೋ ಇಲ್ಲಿ ಸ್ವಲ್ಪ ಬೈಕ್ ತಂದ್ರೇ ರೊಕ್ಕ ಬರ್ಲಾತ್ ಕ್ಯಾನ್ಸಲ್ ಅತವ್ಳ್ಬೋ ಅದಕ್ಕೆ ಮರದ ಕೊಟ್ಟ ಮಾತಾಡಬೋದು ಇವಾಗ ಏಲ್ಲಿ ಬರ್ಬೇಕವ್
ಬರಲ್ ಬರೋ
ಇವಾಗ ೋಡ ಈ ಕಡೆ ಬರವ ಕ
ತಾತ ಅಂತಿಗೆ ಹಂಗ ಮಾತಾಡ್ಬಾರೊಬ್ರು
ಹಲೋ ಬ್ರೋ
ಆ ಮಾತಾಡ್ ಬ್ಯಾಡ ಬ್ರೋ
ಹ ಕ
ಅೂಕ ಹಲೋ
ೇವೆ ಬ್ರೋ
ಅವನ್ ಯಾರೀ ಮಾತಾಡ್ಬೇಡ ಅಂತ ಹೇಳಂಗೆ
ಹಾ ಹುಷಾರ್ ಮಾಡತದ ರ
ಹ ಯಾಕ್ರ ಗುಂಡೆ ನೀನು ನೀ ಹೋಗ್ಬ ಹಲೋ ಬೋರೊ
ಹಲೋ ಬ್ರೋ
ಅ ಯಾರ ಕೊಟಿದೇ ಬ್ರೋ ಫೋನ್
ಹುಷ್ಯನ್ ಭಷಾ
ಹಾ ರೀ ಬ್ರೋ ಏನ್ ಆತ್ ಬ್ರೋ
ಎನಿಲ್ಲ ಬ್ರೋ
ಮರಿ ಅವೇನ್ ಅಂದ್ರಿ ಬ್ರೋ ನಿಮ್ ಕಡೆ
ಆ
ನಿಮ್ಕಡೇ
ಹೇ ಮಾತನಾಡಬೇಕ್ ನಿಮ್ ಫೋನ್ಗ ಮಾತಾಡ್ಬೇಕು ಹಲೋ
ಹಲೋ ಬ್ರೋ
ಹಾ ಎಲ್ಲಿ ಬ್ರೋ
ಅ ಎಲ್ಲಿ ಬ್ರೋ ನೀ ಎಲ್ಲಿ ಬ್ರೋ
ಏಸ್ ಬೇಕ್ ಹೇಳು ಎದ್ರಾಗ ಎದ್ರಾಗ ಇದು ಬರ್ತ ನೋಡ್
ನಿ ಏಡತಿ ತುಲ್ಲ ಅಣ ರಾ ಅತಣ ನೀ ಹಲೋ ಬ್ರೋ ನೀ ಒಬ್ಬನ ಮಾತಾಡ್ಬೇಕು ಹಲೋ ಬ್ರೋ ಹಲೋ ಇಲ್ಲಿ ಸ್ವಲ್ಪ ಕೆಲ್ಸ ಐತ್ರಿ
ಯಾರ ಇಷ್ಟು ಮಾತಾಡಕ್ಕೆ ಬ ನೀ
ಹಲೋ ಬ್ರೋ
ಹಲೋ ಬನ್ನಿ ಬ್ರೋ ಈ ಕಡಿ
ಹಾಗಲ್ಲ ಬ್ರೋ
ಅತ್ತ ದಲ್ ಕಡೆ ಫೋನ್ ಕೊಟ್ಟು ಬ ನೀವ್ ಹೋಗ್ಬಿಡು ಆ ಕಡೆ ತಾವ್ ಫೋನ್ ಕೋಟು ಕಲಸ್ ಪುಡು ಇಕಡೇ ಚಪ್ಪಳವಾ ಮಾಗ ಬಂದು
ಏ ಮಾತಾಡ್ಬ ಬ್ರೋ ರೊಕ್ಕ ಕಟ್ಟ ಆತ ಬ್ರೋ
ಅಡಸು ಮಾಡಾರ ಮಾಡಷ ಅದಕ್ಕೆ ಜಲ್ಲಿ ಕೊಡುವ ಬ್ರೋ
ಹಂಗ ಆಗಲ ಬ್ರೋ
ಯಾಕ್ ಆಗಲ್ಲ ಬ್ರೋ
ಮಾತಾಡಕತಿದ್ದು ಒಂದೇ ಒಬರೇ ಮಾತಾಡ್ಬೇಕು ಬ್ರೋ
ಅಳಶಿರ್ ಅಳಲ್ ಬ್ರೋ
ಅಳಒಬ್ಬಳು
ಸಾವಿರ ನಾನ ಇಪ್ಪತ್ತು ರೂಪಾಯಿ ಸಾ ಹಂಗಕ್ರ್ತ ಸಾರ್ ಕೆಲ್ಸ ಬಿಟ್ಟ ಇದ ಮಾಡ್ಕೊಂಡ ಮನ್ಷ್ಯು ಅವನಿಗ್ ಆರ್ ಬು ನೀವು ಆ ನೀವವಾ ಆಯ್ತೇ ಹ್ಮ್ ಹ ಹ
ಹಲೋ
ಹಾ ಯಾವ್ರು ಬಾತ್ ಬಾಳ್ ಮಾತಾಡಿದ ಅಂದ್ರ
ಏನ್ ನಿ್ ಹೊಲ್ದಾಗ ಏನ್ ಬಿಿದ್ದೀರಿ
ನಮ್ ಹೋಲ್ದಾಗ ಚೊಲೋ ಆಗ ಶಂಗಾ ಬೆೀಳ್ತೀವಿ
ಹೌದ
ಹ ಬ್ರೋ
ಹಾ ಆಯ್ತ ಬ್ರೋ
ಏ ದೌಲಯ
ಏನ್ ಬ್ರೋ
ಇಲ್ಲಿ ಬರ್ತಲ್ಲ ಇಕಡೇ ಬಾ ಸ್ವಲ್ಪ
ಅಲ್ಲ ಬ್ರೋ ಹಂಗೆ ಹೆಸರಿತ್ ಕರಿಬಾರ್ದು ಬ್ರೋ ರೊಕ್ಕ ಕಟಾತ್ ನೋಡ್
ಹ ಬ್ರೋ ಇಲ್ಲಿ ಸ್ವಲ್ಪ ಬಂದ ಎ ಆಕಿ ರ ಕೀ ಕೊಡೋಬರ ಮುಖಜಬೇಕ್
ಹಲ್ ಬುರಲ್ಲಿ ಗಸ ಇ ರೂಪಿ ಅಡಶನ್್ರೀ ಸ್ವಲ್ಪ ಗದಮ ಮಾಡಿ ಬರ್ತವ್ರಿ
ಅಲ್ಲ ಬ್ರೋ ಅವ್ನ್ ಮಾಡ ನನ ಗೊತ್ತೈತಿ ಈ ಕಡೆ ಬಾ ಎಲ್ಲ ಕೆಲ್ಸ ಆಗ್ಯದ ಬಂದ್ಬಿಡ ಕ
ಆಯ್ತಾ
ಭ ಥೋಡ ಜಲ್ಲಿಲ್ಲಿ ಬರೊಂಡ ಬಖಾಯತಿ ಕಡೆ
ಊಟ ಆಯ್ತಾ
ಊಟ ಎಲ್ಲಂಗಾ
ಆಯ್ತ್ು ಬ್ರೋ
ನಮ್ಮನ್ ಬೆಂಗ್ಳೂರ್ ಕಡೆ ಬರ್ತಯಾ
ಬರ್ತೀವಿ ಮಮ್ಮನ್ ಹಲೋ ಒಬ್ರ
ಚಲ ಅಮ್ಮನ್ ಕ ಜಲ್ದಿ ಬಂದ್ರಲ್ಲ ಹಾ ಹೇಳಬ
ಹ್ ಯಾಕ್ರ ಮತ್ ಚಾಲ್ ಮಾಡ್ಕೊಂತನ್ ಬ್ರ
ಬ್ರೋ ನೀವು ಬನ್ನಿ ಬ್ರೋ
ಎಲಿಿ ಬನ್ನಿಪಾ
ಕಾವ ನೀ
ಲ್ಲಿ ನೋಡ್ರಿ ಬರ್ರಿಬರು
ಎಂಟಾ ಇಲ್ಲೇ ಶಾಲಿಂದು ಮತ್ತೆ ಎಷ್ಟ ವರ್ಷನ
ಎಲ್ಲಿಂದ ಸಾಲನ್ ನೋಡ್ವಾ
ಹಕೂಡ ನಾನ ಕ ಕಿ ಮಾಡರ ನಿ ಪನ್ನಿ ಪರ ಕ ಚಲ್ಲಿಿಪಾ
ನೀ ಹೆಸರುತ್ ಕಡವಾರ ಇಬ್ರ ರಗ ಗೊತ್ತಾತಬ್ರ
ಗಾಡಿಯಲ್ಲಿ ಕಟ್ಟಾಗಲ್ಲ ಬಂದಿದ್ರು
ನೀ ಎಲ್ಲಕ್ಕಂತರಿಬು್ರಾ
ಇ
ನ ಕ
ಐಕಾಮ ತಬದು ನಿಿದ್ರ
ಮೈಂತಬಬ್ರು
ಹಾ ಶ ತು ಯತ ಅದುು
ಅಲ್ಲಬ್ರ
ನಾ ಬತ ಸ ಸ ಸಾತ ಭಕ್ತ ಅಂತಲ್ಲ ಆ ಅಲ್ಲಭ
ಅಲ್ಲಬ್ರ ಮಾತಾರಿಬರು ಯಾಕ
ಸ ಬನ್ನಿ ಪ್ರೋ
ಪನ್ನಿ ಆಕಾರ ಬನ್ನಿ ಕುಜನರಿಬ್ರಾ
ಈ ಗಾಡಿ ಬಂದಿಬ್ರರು ಸ್ವಲ್ಪ
ಯಾಕ್ರೀ ಬ್ರೋ
ಒಂದ್ ತಾರಕ್ ಬ್ರೋ
ಯಾಕೆ ಬ್ರೋ ಹೊಲ್ಸ ಮಾತಾಡ್ಬಾರ್ದ ಬ್ರೋ ರಕುಗಂತ ತ ಅಪರ
ಬಾಯ್ತಳ ಬಾರ ಚು ಮಾರ ಬಾಯ್ತಡೆ
ಬಂದನ್ಂದ್ರ ಇಬ್ರು
ಹ್ಮ ಬ ಬರ್ತನ ಮವಂಗ ಸ್ವಲ್ಪಡ್ೋ
ಹ ತಿಬ್ರಾ
ಅ ಲ್ಲ ಏನ್ ತರ ಚಲ ಹೌದು ಹಾವದು ಚೂಡ ಅಂದ ನಾವ ತರ್ತೇವೆ ಹ ಅಲ್ಲದು
ಹಲೋ
ನಿದೊಂದು ನಮ್ಮದಕ್ಕೋ ನಿಮ್ಮದಕ್ಕೋ ರೈ ಅಂತು ತಗೋ ಹೋಲ್ ಪೇ ಇರ್ಬೇಕು ಫೋನ್ ಪೇ ಐತಿ ಬ್ರೋ ಅನ್ಸರ್ ಕೊಡ್ರಿ ಬ್ರೋ ಮಾತಾಡ್ತೇ ಸ್ವಾಮಿ
ಹಲೋ ಬ್ರೋ
ಹೌದ ನೀನ್ ಯಾಕ್ ಅಷ್ಟಬೇಡಾ
ಹಲೋ ಬ್ರೋ
ಹಲೋ ಹೇಳಿ ಬ್ರೋ
ನೀವ್ ಒಂದ ತೌಳಿ ಮಾತಾಡಿಬ್ರೋ ಆಕಡೆ ಏನ್ ಮಾತಾಡ್ ಬೇಕು
ಈಕಡೆ ಮಾತಾಡಾಕತ್ತಿದ್ರು ಬ್ರೋ ಬ್ರೋ ಅಲ್ಲ ಲೆ
ಹಲೋ ಬ್ಬ್ರೋ
ಹಾ ತೋಡ ಈ ಕಡೆ ಹೆಂಗೆ
ಅವಲ್ಲಿ ಈಗಡೆ ಇಲ್ಲಿ ರಾಯ ಚೌಕ್ ಬಲ್ಲಿ ಕುಂತಿದವ್ರ ಬ್ರೋ
ಟಿಕೆಟ್ಕ್ ನಂಗ ಇಗ ಇಲ್ಲೆ ಬೇಕು
ಆಪ್ರೊ
ಇ ಪ್ರೊ ಏಕಡೆ ಇಳೀರಿ ಪ್ರೊ
ಇಲ್ಲಿ ರಾನ ಚೌಕ ಬಳಿ ಬಂದ್ ಕುಂತನಿ ನೋಡ್ರಿ ಇಲ್ಲಿ ಹೆಮರೆಡ್ಡಿ ಮಲಮ್ಮ ಇಲ್ಲರಿ
ಚಾ ಕುಡಿನು ಹಾಕಬಿ
ಹೇಮ ರೆಡ್ಡಿ ಮಲ್ಲಮ್ಮ ರಿ
ಆಯತ್ ರಿ
ಹು ನಡ್ರಿ
ಹೈ ಬ್ರೋ
ಹಾ ಬ್ರೋ ಇ ನಿಲ್ದ ನಡಕೊಂಡುಬರಾಕ್ ಹೋಗಿದ್ರಿ ಬ್ರೋ
ಹು ಹೋಗಿದ್ವಿ ಬ್ರೋ
ಅರೆ ಶಾಲಿಯಸ್ಕೊಂಡ್ ಹೊಲ್ದಾಗಿ ಹಲೋ ಬ್ರೋ
ಹಲೋ ಬ್ರೋ ಲಬ್ರೋ
ಹುನ ಲೆ
ಹಾ ಬ್ರೋ ಮತ್ತೆ
ಹಲೋ ಮಸ್ತ ದಾಯಾತಲ್ ಮಾಸ್ತದ ಯಾರ್ ತಂದಾರ ಅಂಗಡಿಗೆ ಹೋಗ ತಂದೆ ಹಂಗೆ ಹಲ್ಲೋ ಬ್ರೋ ಹೇಳ್
ಆ ಹಾ ಹೇಳು ಬ್ರೋ ಹಂಗ ಕರಿ ದಾಳ ಎ ಜಲ್ಲಿ ಅಂತ ಬಾ ಲೆ ಸಾಕಂತ ಬಾ
ಬ್ರೋ ನೀವು ತಿಲ್ಲಿ ತೊಂಡಕುಂತಿರಿಯಲ್ಲ ನನಗ ತಿಲ್ಲಿ ತಿನ್ನಕ್ ಮಾಡಿ
ವಸ್ತುಲು ಪಾರ್ ಬಂದದ ಹೇಳ ನೀ ನನ ಅಲ
ಹಲೋ
ಅ ಕರ್ಯಕೂತಾರ ಬಾರ
ಆಯ್ತೋ ಬನ್ನಿ ಸಣ್ಣ ಮಾಡಡ್ತೇನೆ ನೀನ್ನವುನ್
ಹಲೋ ಬಾ ಎ ನಿನ್ನವನು ತುಲ್ಲು ಬರ್ತೇತಿ
ಆತ್ ಬಂದೆ ಬ್ರೋ ಬಂದೆ ಬ್ರೋ
ಬಾ ಲೆ
ಇಲ್ಲಾ ಪಾ ಜಲ್ಲಿ ಮಲ್ಲಿಗೆ ಬ್ರೋ
ಕಪಟ ಹೇಳ ಬ್ರೋ
ಹಾ ಸ್ವಲ್ ಜಲ್ಲಿ ಬನ್ನಿ ಬ್ರೋ ಹೊಡ್ಸ ಬಾರ ಇ ಬ್ರು ಸ್ವಲ್ಪ ಹೊಡ್ಸಕಗೋಬಾಡರಿ ಇಬ್ರು
ಆಯ್ತೋರಿ ಬ್ರೋ ಬಂದೇಲಿ ಬ್ರೋ
ಸಾವಿರ ರೂಪಾಯ ಬರ್ತವ ಅಕ್ಕ ಹಲೋ ಬ್ರೋ
ಹಲೋ ಬ್ರೋ ಹಲೋ ಬ್ರೋ
ಹಲೋ ಬ್ರೋ
ಹೇಳ ಬ್ರೋ
ಅದಕ ಕೆ ಎಸ್ ವೈ ಎಂ ಕಟ್ಬೋ ಹಲೋ ಬ್ರೋ
ಹಲೋ ಬ್ರೋ ಏನ್ ಮಾಡಾಕುಂತ್ತೀ ಬ್ರೋ ಬ್ರೋ ಆಯ್ತಳ ಬ್ರೋ ಇಡ್ತೀನಿ
ಎ ದುಗಿ ಬಾಸ್
ಹಲೋ
ಹಲೋ
ಹೇಳ್ ಬ್ರೋ
ಹತ್ತ್ ನಿಮಿಷ
ಈ ಸಿಹಿಮೆಗೆ ಶಿವ